ಹಲೋ ಹಲೋ ಏನ್ ಮಾಡ್ತಿದ್ದ್ಯಾ ಅಕ್ಕ
ಹ್ಮ್ ಇನ್ ಏನ್ ಮಾಡಣೆ ಕುಂತಿದ್ದಿ
ಹ್ಮ್ ಏಕೆ ಏನು ಕೆಲ್ಸ ಇಲ್ವಾ
ಆ ಕೆಲ್ಸನಾನು ಬೆಳಿಗ್ಗೆ ಎದ್ನ ಆರ್ ಗಂಟೆಗ ಹಾಲ್ ತಕ ಬಂದ್ಬಿಟ್ಟು ತಡು ಪಾತ್ರ ರಾತ್ರಿ ಬೆಳಗ್ಲಿಲ್ಲ ಮಜ್ಜಿಗೆ ಪಾತ್ರೆ ಟಿ ಇಂದು ಸೌಟು ಏನು ವೇ ಬೆಳಗ್ ಬಿಟ್ಟು ಇನ್ ಮಲಕ್ ಅಂದ್ರ ಒಂಬತ್ತುವರೆ ಗಂಟ ಗಂಟ ಮಲಿಕಬೇಕು ಎದ್ದಳಕ್ ಆಗಲ್ಲ ಅನ್ಬಿಟ್ಟು ಎದ್ದು ಏಳು ವಾರಷ ಬೆಳಿಗ್ಗೆ ಹೋಗಿ ಕೆಲಸ ಮಾಡ್ದಿ ಏಳುವರೆಗ ಹೋಗಿ ಒರ್ಸಿ ಗೂಡಸಿ ಡಸ್ಟ್ಬಿನ್ ಎಲ್ಲ ಎತ್ಕ ಬಂದು ವಾಷಿಂಗ್ ಮಿಷಿನ್ ಬಟ್ಟ ಹಾಕಿದಿ ಅನ್ನೆಲ್ಲಾ ತಗ್ದಿ ಒನೆಯಾಗ ಪಟ್ಟ ಸ್ನಾನ ಮಾಡ್ಕೊಂಡ ಕುಂತಗಾಂಧಿ ಇನ್ನೇನು ಮಲ್ಲಿಕ್ಬ್ಬಿಟ್ರ ಕೆಲ್ಸ ಮಾಡಕ್ ಎದವಾಕ್ ಮನ್ಸ ಆಗ
ಮತ್ತೆ ಯಾವಾಗ ಎದ್ದ್ ಕೆಲ್ಸ ಮಾಡ್ತಯ
ಏ ಟಿ ಕಾಪಿ ಕಾಯಬಿಟ್ ನಲ್ಲಿಕ್ ಅಂದ್ರೆ ಒಂಬತ್ತವರೆ ಹತ್ ಗಂಟೆಗೆ ಏಳ್ತಿದಿ
ಅದಕಾ ಮಲ್ಲಿಕ ಬಾರ್ದು ಸುಮ್ನಿರು ಕೆಲ್ಸ ಮಾಡಕ್ ಆಗಲ್ಲ ಅಂತ ಮಲ್ಲಿ ಕಳನಿಲ್ಲ ನಾನು ಇವತ್ತು ಹತ್ತುವರೆಗೆ ಮುಗಿಸ್ತಿ ಕೆಲ್ಸನ ಹತ್ತು ಗಂಟಗೆಯ
ಹ್ಮ್
ಹತ್ ಗಂಟೆಗೆ ಮುಗಿಸ್ಬಿಟ್ಟು ಸ್ನಾನ ಮಾಡ್ಕೊಂಡು ಇನು ಮದ್ಯಾನದ ಊಟ ಬರತ್ ಕಾಯ್ತಾ ಅವನಿ
ಊಟ ಯಾರ ತಗಬರ್ತಾರೆ ಭಾವನೆ ತಗೊಡ್ತದ
ಇನ್ನೊಂದು ದೂಡುಗ ಸಾಮಿ ತಕ್ಕಪ್ಪತ ನ ಸ್ವಾಮಿ ಇಲ್ವಲ್ಲ ಈಗ ಇನ್ನೊಂದು ಇನ್ನೊಂದು ಹುಡುಗ ತಕಬರ್ತಿದ ಸ್ವಾಮಿ ಊರ್ಗ ಹೋಗಣ ಹುಷಾರಿಲ್ಲ ಹುಸಾರಿಲ್ಲ ಅಂತು ಹೋದ ಮಣ್ಣೆ ಮೂರ್ ಏನಾಯ್ತು ಒಕ
ಹುಷಾರಿರುವಾ
ಹ್ಮ್ ಏನೋ ಜ್ವರ ಹುಷಾರಿಲ್ಲ ಅನ್ಬಿಟ್ಟ ಹೋದ
ಹಾಗಂದ್ರೆ ಭಾವ ಯಾವ ಕೆ ಜಿ ಊಟ ಕೊಡ್ತದೆ
ಹಾ
ಚಂದ್ರಲೇವಟ್ಟು ಕಡೆ ಜನ್ರಲ್ಲೇ ಒಟ್ಗ ಭಾವ ಕೊಡ್ತ ವಿಜಯನಗರ್ಗ ಸ್ವಾಮಿ ಕೊಡ್ತಾನ
ಅಯ್ಯ ನಾವ್ಗ ಅನ್ನದ್ಂಗ ಈಗ ನಮ್ ಕಾವಲಿ ಇಲ್ವಾ ನಮ್ ಊರಲ್ಲಿ ಕಾವಲಿ ಯ್ತಲ್ ನೋಡು ಅಲ್ಲಿಂದ ನಮ್ಮ ಮನೆಗ ಅದೇ ಒಂದ ಊರು ಇಲ್ಲಿ
ಹ್ಮ
ಹ್ಮ್ ಹ್ಮ ಪಕ್ಕ ಪಕ್ಕದ ರೋಡ್ಗಳೇ ಒಂದೊಂದ್ ಹೆಸ್ರುಗಳು ಅವಕ ಇನ್ನೇನ್ ಸಮಾಚಾರ
ಹ ನಾನು ಕೂತಿದ್ದೆ ಅದಕ್ಕೆ ಮಾಡ್ದೆ ಹೇಳದ ಕೇಳದ ಅೆ
ಇನ್ನೇನ್ ಸಮಾಚಾರ ಅಂದೆ
ಹೇಳು ಕೇಳದ ಅಮ್ಮು ಫೋನ್ ಮಾಡಿದಲಾ
ಮಾಡಿದ್ಲು ಮೂಗ ಚುಚ್ಚಸ್ಕೊಂದ ಬಂದವಳಲ್ಲ
ಹಾ ನಿಕಿತಾ
ಸೂಟ್ ಸೂಟ್ ಮಾಡಸಕೊಂಬ ಇರೋದಂತ ನೂರು ರೂಪಾಯಿ ಚೆನ್ನಾಗ ಕಾಣತಿತ್ತ
ಹೇ ದಪ್ಪ ಹಾಗಲ್ಲಿಲ್ವಾ ಮೂಗ್ ಬೂಟ್ಟು
ಏ ಇಲ್ ಕಾಣದಂಗ ದಪ್ಪ ಅಂತ ಅದು ಡೂಪ್ಲಿಕೇಟ್ ಅಂತ
ಅದೇ ಹೇಳಿದ್ಲು ನಾನು ಕೇಳ್ದೆ ಡ್ಯೂಪ್ಲಿಕೇಟ್ ಅದು ಅಂತ
ಡೂಪ್ಲಿಕೇಟು ಇದು ನೂರು ರೂಪಾಯಿ ಅಂತ ಚಚ್ಚಸ್ಕೊಬಂದುವ
ನಾನ್ ಯಾಕ ಅಷ್ಟ ದಪ್ಪ ತಗೂಬಿಟಿದಿಯಲ್ಲ ಅಂತ ಅಂದೆ
ನನ್ಗೆ ಗಾಸ್ ಮಾಡ್ತಾರ ಏಳ್ನೂರು ರೂಪಾಯಕ್ ತಕೊಂಡಳ ಏಳ್ ನೂರು ರೂಪಾಯಿ ದುಡ್ಡು ಕೊಡು ಅಂತ ಹ್ಮ
ಹ
ಎಳನೂರಪಾಯಗ ಎಲ್ಲಿ ತಕಾಂದಿರು ಏಳ್ನೂರು ರೂಪಾಯಿಗ ಅಪಾಟಿ ಮೇಯಸಿ ಬರಲ್ಲಕ್ಕವ ಅಲ್ ಚುಚ್ಚಸೋಕ ಹೋಗು ನೀನು ಅಂದಿ ಅದುಷ್ಟಿ ಚುಚ್ಚಸಕೂಂಡಲ್ಲ ಅಂತಲ್ಲ
ಮದ್ವೆೇಗ್ ಎಂಗ ಹೋಗುನ ಅವಳ ಮದ್ವೆೇಗ
ಹ್ಮ್
ನಾನೆಲ್ಲೂ ಈ ಮದ್ವೆೆಗೆ ಎನೋ ಅನ್ಕೊಂಡೆ
ಅವಳ ಮದ್ವೆಲ್ಲಿ ಚುಚ್ಚಿಸ್ಕೊ ಹೋಗು ಅಂದೆ ನಾನು ನನ್ ಮದುವೆ ಚುಚ್ಚುಸ್ಕೊತಿನಿ ಅಂತ ಇದೇ ಸರಿ ಬಾ ನಾವು ಮುಳ್ಳು ಮೂಳ್ ತಕೊಂಡ್ ಐದ್ ಮೂಳು ಚುಚ್ಚಸೋಕಂದ ಇರೋದ್ ನಾನು
ಹ ನನ್ಗೂ ಚುಚ್ ಕೊಟ್ಟಿರ್ಲಿಲ್ಲವ ಎನು
ಮುಳ್ಳು ಸೈಡ್ ಬಟ್ಟು ಮೂಗ್ ಬೂಟ್ಟು ಎಲ್ಲಾ ಐದ್ ಮುಳ್ಳಲ್ಲು ಚುಚ್ಚಸ್ಕೊಂದ ಇರದು
ಇನ್ನೇನ್ ಸಮಾಚಾರ
ಹೇಳ್ಬೇಕು ಕೇಳದು
ಕೇಳದು ಹೇಳು ಏನಾರು ಹೇಳು ಒಂದ ಕಥೆನ ಕತೆೆ ಸ್ಕೂಲ್ ಕತೆ
ದಿನಾ ದಿನ ಮನೇಲ್ಲೇ ಒಂದೂಂದ ಕತೆ ಏನ್ ಕತೆ ಹೇಳ್ತ
ನನ ಕಥೆನೆ ಹೇಳು ಮನೆ ಕಥೆ ಅದೇರಾಗ ಅದೇಳಡು ಇನ್ನೇನು ಮನೇಲಿ ಹ್ಮ್ ಹುಣ್ಣು ತಿನ್ನು ಮೆಲಿಕೋ ಬೆಳಗು ತೊಳಿ ಬಟ್ಟೆ ಹೋಗಿ
ಇನ್ನೇನ್ ಇರ್ತದೆ ಅದೇ ಇರ್ತದೆ ಹಾ
ಬ್ಲೌಸ್ ಓಲ್ಲೆಲ್ಲವ ಈಗ ನೀನು
ನಲ್ಲ ಒಲಿಬೇಕು ಇವಾಗ ಮಧ್ಯಾಹನ ಕೊಡ್ಬೇಕು ಒಗೆ ಮದ್ವೆ ಆಯ್ತಂತೆ ಇನ್ನುೂ ನನ ಒರ್ದ ಇಲ್ಲ ಮದ್ವೆ ಹ್ಮ್ ನೈಟ್ ಮದ್ವೆ ಹೋಯ್ತಾರಂತೆ ಹೊಲಿಬೇಕು ಇವಾಗ ಅಡ್ಗೆ ಮಾಡ್ತಿದ್ದೆ ಅಡ್ಗೆ ಮಾಡ್ಬಿಟ್ಟು
ಹ್ಮ ಹ್ಮ್
ನಿಂದೇ ಸರಿ ಸುಮ್ಮನೆ ಮಾಡ್ಬಿಡ್ತಯ ಕೆಲ್ಸನ ಮಲ್ಕತಿ ಅಡ್ಗೆ ಮಾಡೋದಿಲ್ಲ ಏನು ಇಲ್ಲ ನು ಅಳ್ಗೆ ಮಾಡ ಕೆಲಸನೇ ಇವಲ್ಲ ನಿ ಹ ಎಡ್ತಿಯಲ್ಲ
ಹಾ
ನಿಂದೆ ಸರಿ ಅಂದೆ
ಆ ಕೆಲ್ಸ ಇಲ್ ನಿನ್ ಬೇರೆ ಕೆಲ್ಸ ಬರ್ತ ಎಲ್ಲ ನೋಕತವಾ
ಹ್ಮ್ ಎಕ್ಸಸೈಸ್ ಅದು
ಅಯ್ಯ ಎಕ್ಸಸೈಜ ಎಕ್ಸಸೈಜ್ ಮಾಡ್ಕೊಂಡೆ ಬರ್ಬೋದು ಇದಯ್ತ ಎಲ್ಲ ಈಗ ಜಾಸ್ತಿ ಹ್ಮ್ ಅರವತ್ತ ಶಾಕ ತು
ಮತ್ತೆ ಇನ್ನೇನ್ ಹೇಳು ಈಗ ಆೇ ಮೂವತ್ತೈದು ವರ್ಷಕ್ಕೆ ಆದ
ಮಂಡಿ ಅಂದ್ರ ಆಪ್ರೇಷನ್ ಆಗಿರೋದಲ್ವಾ ಹಂಗ್ ಲೆಸನ್ ಕೊಟ್ಟಿರಾವ ನಡ ಮಂಡಿಗಳು ನೋಯ್ತಾವ ಏನು
ಹ್ಮ್ ದೇಪ
ಅಷ್ಟಿ ಇಳ್ದ ಅತ್ತಿ ಇಳ್ದ ದೀಪೂ ಬಂದಿಲ್ಲ ಫೋನ್ ಮಾಡಿದ ಅಲ್ಲಿ ಹುಡ್ಗಿರು ಅವ್ರು ಇವರು ಬರ್ತಾರ ಹುಡ್ಗಿ ಹಗಿರು ತೋರ್ಸಕ ಅನ್ಬಿಟ್ಟು ಬಾರಲ್ಲ ಸಾಯಂಕಾಲ ಪೂ ಅದೇ ಸಾಂಬಾರಾ ಹಾ
ಕಕ್ಕು ಅದೇ ನಿನ್ ಸಾಕ ಬೇರೆ ಯಾರ್ ಮಾಡ್ತಾರೆ
ಸಾಯಂಕಾಲ ಮುದ್ದೆ ಮಾಡ್ಕಳದ
ಅನ್ನ ಮಾಡಿದೀನಿ ಸಾಯಂಕಾಲ ಅದಕ್ಕೆ ಮುದ್ದೆ ಮಾಡ್ಕೊಂಡ ತಿನ್ಕೊ ಮಣಕ್ಳ
ಹ್ಮ
ಅವರು ಬೇರೆ ಏನೇನು ಎಕ್ಸಾಮ್ ಸ್ಟಾರ್ಟ್ ಆಐತತೆ ಅ್ರ ಬೇರೆ ಯಾವಕ್ ಹೋಗಬೇಕು
ಯಾರ್ಗೆ ಎಕ್ಸಾಮು
ವಿಷ್ವ ಸಾತುರ್ಗೆ
ಓ ಅವ್ರಗ
ಎಷ್ಟು
ಹ್ಮ ಟೇಸ್
ಹ್ಮ್ ಸೋಮವಾರ ಸೋಮವಾರದಲ್ಲ
ಮದ್ವೆೆಗೆಲ್ಲ ಮುಗ್ದದಾವ
ಮದ್ವೆೆಗೆ ಎಲ್ಲ ಮುಗಿಯಲ್ಲ
ಹಾ
ಶನಿವಾರನೇ ಬರೋದು ನಾವು ಮದ್ವೆೆಗೆ
ಸನವಾರಣ
ಹ್ಮ್
ಶನಿವಾರ ಭಾನುವಾರ ಶನಿವಾರ ಹೋಗ್ತಾರೆ ಭಾನುವಾರ ಮದುವೆ
ಹ್ಮ್ ಹೇಳುದ್ನಲ ನಖಿತಾ ಹೇಳ್ದು ಶನಿವಾರ ಹೊಸಪೋಟಿಗೆ ಬಂದ್ಬಿಡಕ ಒಟ್ಟಿಗೆ ಹೋಗದ ಅಂತ ಶನ್ವರ ಅಲ್ಲಿ ಹೋಗಿದ್ದು ಹೊಸಕೋಟೆಗೆ
ಹ್ಮ್
ಅಲ್ಲಿಂದ ಗೊತ್ತೀವಿ ನೀನು
ನಾ ಶುಕ್ರವಾರ ಹಯ್ತೀನಿ
ಹ್ಮ್
ನೀವ ಯಕ ಹೋಗ್ಬೇಕಲ್ಲ ನೋಡ್ತನಿ
ಇಲ್ಲ
ಅದ ಏನ್ ಮಾಡ್ತಾರ ನೋಡ್ತ ಶುಕ್ರವಾರ ಇವಾ ಹಾ ಶುಕ್ರವಾರ ಬಾ ಗುರುವವಾರ ಬುಧವಾರ ಬೆಂಗಳೂರು ಬಾನನು ಅಂತನಾ ನಾನು ಅಲ್ಲಿ ಇರ
ಹ ಐದ್ ದಿನ ತಂಗ ಯಾರು ಅವ್ರು ಹೇಳುವಂಥರ
ಹ್ಮ್ ನಾ ಏನ ಸೋಮವಾರಿದ್ ಮಂಗವಾರ ಬಂದ್ಬಿಡ್ಬೇಕು
ಅಷ್ಟೇ ಆಯತು
ಇರು ಅಲ್ಲಿ ಪಾರ್ಟಿ ಮಾಡಕ ಚಿಕನು ಮಟನು ಎಲ್ಲ ತರ್ಸ್ಬಿಟ್ಟು ಮಾಡ್ಬಿಟ್ಟು
ಹ್ಮ್
ಮಂಗಳವಾರ ಅಂತಮಿ ಆದು
ಚಂದಾಗ್ ಪಾರ್ಟಿ ಮಾಡ್ಕೊ ಬಿಡೋಗಂತನಾ ಯಾರು ಮೋಹನುನಾ ಮೋಹನನಾ ಹ್ಮ್ ಹ್ಮ್
ಅಯ್ಯ ಪೂಡ ಎಲ್ಲಕ್ಕ ಹೋಗು ನಾು ಸೋಮವಾರ ಮಂಗಳವರ ಬಂದ್ಬಿಡ್ತೀನಿ ಅಂತ ನಾನು
ಇನ್ನೇನ ಈಗ ಇವತ್ತು ಸ್ ನೈಟ್ ಯ್ತಾನ ಇವತ್ತು ಗಾಡಿ ಡ್ಯೂಟಿ ಹೋಗಿ ಹಿಲ್ಲ ಎಲ್ಲೂ ಹೋಗಿಲ್ಲ
ಹ್ಮ್
ಇವತ್ ಬಂದ್ರ ಊರೇ ಮದುವೆ ಗಂಟ ಅಲ್ಲೇ ಫ್ರೆಂಟ್ ಕೊಡಕ ಊರು ಊರು ಅಲ್ಲಿಲ್ಲಿಸದೆ
ಅವನು ತೇಜು ರವಿ
ಅದು ಬ ಇಲ್ಲಿ ಬತ್ತನಕಣ ಕ್ಲಾಸ್ ಯಾರ್ಕನಾನ
ಕ್ಲಾಸ್ಗೆ ಕಾಲೇಜ್ಗೆ
ಕಾಲೇಜೆಲ್ಲ ಇದು ಕ್ಲಾಸ್ ಒಂದ್ರ ಇದುವತ್ತರ ನೋಡು
ಏನ್ ಒತ್ತರಕ್ಕಾ ಕೋಚಿಂಗ್ ಸೆಂಟರ್ಗ
ಹ ನಲ್ವತ್ತ ಎರಡ್ ಸಾವಿರನೇನ ಕಟ್ಟ್ಯಾರ ಮೂರ್ ತಿಂಗಳಾಗ
ಹ್ಮ್
ಹಹ ಇನ್ನುೂ ಇನ್ನು ಒಂದ್ ತಿಂಗ್ ಎರಡ್ ತಿಂಗಳು ರಜಾ ಇನ್ನು ಏಳ್ ತಿಂಗ್ಳಗ ಅ್ ಎಷ್ಟ ಕಟ್ಬೇಕಂತ ಎಪ್ಪ ಎರಡ್ ಸಾವಿರಷ್ಟ ಹ
ಹ್ಮ್
ಇನ್ನು ಅದೆಷ್ಟು ನಾಲ್ಕ್ ವರ್ಷ ಓದ್ಬೇಕಂತಲ್ಲ
ನಾಲ್ಕು ವರ್ಷನಾ ಅದೇ ಈ ಸರಿ ಏನ್ ಕೋಚಿ ಸೇರ್ಕೊಂಡ ಅೇನ್ ಸೇರ್ಕೊಂಡ ಗೊತ್ತಿಲ್ಲ ಫಸ್ಟ್ ಎಲ್ಲ ಮಾಡ್ತಿದ್ದ ಫಸ್ಟ್ ಎಲ್ಲ ಮಾಡ್ತಿದ್ದೆ ಇವಾಗೆಲ್ಲ ಮಾಡ್ತೇನೆ ಅವನೇ ರವಿ
ಪೋನ
ಹ್ಞ ಮೆಸೇಜ್ ಮಾಡ್ತೀರ
ಹ್ಮ್
ಹ್ಮ್ ಗ್ರೂಪ್ ಅಲ್ಲಿ
ಹೂ ಮಾಡ್ತಲ್ಲ ಈಗಮ್ಮ ಸರಿ ಆಯ್ತು ಮುದ್ದೆ ಒನ್ಸ್ಬೇಕ ಹಕ್ಕ
ಹಾ ಸರಿ ಆಯ್ತು ಮಾಡು ಮಾಡ್ತೇನೆ